ಏನ್ ನಡದಪ್ಪಾ ಕಬ್ಬಿನ ಹೊಲಾ
ಏನಿಲ್ಲ ನೋಡಪ್ಪಾ ನೀ ಎಲ್ಲಿದ್ದೆ ಏನ್ ಸಮಾಚಾರ
ಏನಿಲ್ಲ ನೋಡಪಾ ಹೇಳ್ಬೇಕ ಆರಾಮಾ
ಹಾ ಆರಾಮ ನೊಡಪಾ
ಹೌದಾ
ಹ್ಮ್ ಎಲ್ಲಿದ್ದೆ ಏನ
ಎಲ್ಲೇ ಇದ್ದೇ ನೋಡು ಸ್ವಲ್ಪ ಊರಿಗ್ ಬಂದಿದ್ದೆ ನಮ್ಮ್ ಅ ಅ
ಹೌದಾ.
ಹ್ಮ್ ಹ.
ಹ್ಮ ಹ ಹ ಹ ಹಾ. ಊಟಾ ಆ ಹ್ಮ್ ನಮ್ದ್ ಇನಾ ಆಗಿಲ್ಲಪ್ಪಾ ಮಾಡ್ಬೇಕು ಪಾರ್ಟಿ ಮಾಡಕತ್ತಾರ ಹುಡಗೂರು ಇನ್ನು ಕನಾ
ಪಾ ಪಾ ಪಾ ಪಾ ಪಾ ವಜ್ಜ ಆದ ಪಾ ನಿಮ್ದ್ ಅಂದ್ರ
ಏನ್ ಮಾಡ್ತಿ ಆ ಹುಡ್ಗ ಬಾಳ ದಿವ್ಸಕ ಬಂದಾನ ಆ ಕಡೆ ಬಾ ಅದು ಎರಡು ಮೂರು ವರ್ಷ ಆತ್ ಬಂದಿದ್ದಿಲ್ಲಾ
ಹೌದಾ.
ಹ್ಮೂ ಬಂದಿದ್ನ ಆಡ್ ಮೂರ್ ದಿವ್ಸ್ ಆಯ್ತ ಅದಕ್ಕೆ ಹ್ಮ ಮಾಡಕುಂತೀವಿ.
ಮತ್ತೆನ್ ನಡದದ ಪಾ ಸಮಾಚಾರ ಹ್ಮ ಚಿಕನ್ ಮಾಡಕ್ ಕುಂತಿವಿ ನೋಡ
ಹ್ಮ್ ಹ್ಮ್ ನಿಮ್ಮೂರಾಗ ಏನ್ ಚಿಕನ್ ಸಿಗಲ್ಲ ಅಂತ ಅಲ್ಲೊ ಎಲ್ಲಿ ತನ್ ತರ್ತಿರಿ ಹೋಗಿ
ಏಯ್ ಇದು ಜವಾರಿ ಕೂಳಿ ಐತಲ್ಲಾ
ಜವಾರಿ ಕೋಳೀ
ಹ್ಮ್ ಅದಾ ಹೊಡಿದಿವ್ ಮತ್ತೆನ್ ಮಾಡ್ತಿ
ಹ್ಮ್ ಹ್ಮ್ ಅದ ಅಂದೆಪ್ಪಾ ಸಿಗಲ್ಲೊ ನಿಮ್ಮು ಅನ್ನಾ ನಿಮ್ಮ್ ಊರಾಗ ಅವಾಗ ಅಂದಿತ್ಯಲ್ಲ ಸಿಗಲ್ಲಪ್ಪಾ ನಮ್ಮೂರಾಗ ಅಂತ ಅದಿಕ್ ಕೇಳಿದೆ.
ಏ ಸಿಗತ್ತಾವ್ ಕಮ್ಮಿ ಸಿಗಕತ್ತಾವ ಇವಾ ಮಾ ಎಲ್ಲಾ ಬಂದಾವು ಮಾರಕತ್ತಾರ ಎಲ್ಲಾರು
ಯಾರ ಮಾರಕತ್ತಾರ ನೀವಂದ ಇಡಬೇಕಲ್ ಚಿಕ್ಕಂದ್ ಅಂಗಡಿ ಒಂದು ಯಾವ್ದನೋ ಒಂದು ಚುಲೊ ಆಗಲ್ಲ ಅಲ್ಲಿ ನೀ
ಹಾ ಇಲ್ಲಾ ಹಂತಾವ ನಮಗ ಸೆಟ್ಟಾಗಲ್ಲವ
ಹೌದಾ.
ಹ್ಮ ಸೆಟ್ಟಾಗಲ್ಲವ ನಮಗೆ ಅವೆಲ್ಲ ಹಂತಾವ
ಹಾ
ಹ ನಾನ್ ಇಡ್ತನಪ್ಪಾ ಸ್ವಪಾ ಹೇಳ ನಿಮ್ ಊರ್ ಹಾ ಸ್ವಲ್ಪ ಎಲ್ಲೇನ ಜಾಗ ಈಗ ಆಗದ ನಿಮ್ದು ಕೊಡ ಸ್ವಲ್ಪ
ನಮ್ದ ಬಾ ಮತ್ ಯಾಕ್ ಟೆನ್ಷನ್ ತಗೋ ಬಾ ಇಲ್ದಾಲ್ಗಿಂದ್ರೆ ಇರು ಸುಮ್ನೆ ಜಾಗ ಎಲ್ಲ ವೇಸ್ಟ್ ಮಾಡ್ಕೊಂತೀವಿ
ಹಂಗಂದ್ಯ
ಹ್ಮ್ ಬಾ ಆರಾಮಿಲ್ಲ ಇಲ್ಲ
ಹ್ಮ್ ಹ್ಮ್
ಹ್ಮ್ ನಮ್ಮೂರು ಕ್ರಾಸ್ ಇಟ್ಟ ಬಿಡು ಅಲ್ಲಿ ಯಾವೂ ಇಲ್ಲ
ಹಾ ಆ ಕಡೆ ನಿಮ್ಮ ಊರು ಕ್ರಾಸಗೆ ಬಿಟ್ರೆ ನಡೀತ ಸ್ವಲ್ಪ ಚಲೋ ಅದ
ಹು ಆಕಡೆ ನಮ್ಮ ಊರ ನಾಲ್ಕೈದು ಊರುಗಳು ಜಿಗಿ ಬರ್ತಾವಲ್ಲೇ
ಹ್ಮ್ ಚಲೋ ಹಂಗ ಆಗಿ ಅಲ್ಲಿ ಏನು
ಅಯ್ಯೋ ಆಗತ್ತೊ ನಮ್ಮವರೆಲ್ಲ ಬರೀ ಅಲ್ಲಿ ಯಾರಿಲ್ಲಲ್ಲ ಅದಕ್ಕೆ ಆ ಕಡೆ ಪೂರಾ ಗಣೇ ಹೋಗೋದು ಇಲ್ಲಾಂದ್ರೆ ಅರಿಕೆರೆ ಹೋಗೋದು ಅದೇ ಮಾಡ್ತಾರ ಅದಕ್ಕೆ ಎರಡೆರಡು ಮೂರ್ ಮೂರ್ ಕಿಲೋಮೀಟರ್ ಅದಕ್ಕೆ ನೀ ಎಲ್ಲ ಅಲ್ಲಿ ಇ ಅಲ್ಲೊಂದ್ ಇಟ್ಟು ಬಿಟ್ಟ ಅಂದ್ರೆ ಪೂರ ಚಲೋ ಆಗುತ್ತಂತ
ನಮ್ ಮಂದಿಯವರ ಯಾರ ಇಲ್ಲೆನ ಅಲ್ಲಿ
ನಿಮ್ಮ ಮಂದಿವ್ರು ಇದ್ದಾರ ಆದ್ರ ಅವ್ರ ಊರಾಗ ಅಷ್ಟೇ ಅವ್ರು
ನಿಮ್ಮ ಊರಾಗಿಲ್ಲೇನ
ನಮ್ಮೂರಾಗಿಲ್ಲ ನಮ್ಮೂರಾಗ ನಮ್ಮಂದಿಯವರ ಅಷ್ಟೇ ಹು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಅಲ್ಲಿ ಯಾರಿಲ್ಲ ನಮ್ ನಮ್ಮವರು ಯಾರು ಒಂದು ಅಂಗಡಿ ಹಾಕಿಲ್ಲ ಒಂದು ಚಿಕನ್ ಅಂಗಡಿ ಹಾಕಿಲ್ಲ ಏನಿಲ್ಲ ಅದ ಅವ್ರದ ಹೊಲ ಎಲ್ಲಾಂದ ಪುಣಾಕ ಹೋಗದ ಅದೆ ಅವರಷ್ಟೇ ಮಾಡ್ತಾರೆ ಮತ್ತ ಯಾವ ಏನಂತ ಬಿಜಿಸೆಸ್ ಮಾಡಿಲ್ಲ ಎಂತ ಬೇರವ
ಹಿಂಗಾ
ಹು ಬರ್ತಂದ್ರ ಬಾ ಚಿಕನ್ ಗಿಕನ್ ಇಡತನ್ ಚಿಕನ್ ಅಂಗಡಿ ಇಡು ಯಾವ್ದ ಇಡಂಗರ ಮನ್ಸಾಗತ್ತ ಅದ ಇಡು ನಿನಗ ಹೆಂಗ ಬರುತ್ತ
ಅದೇ ಓ ಚಿಕನ್ ಅಂಗಡಿ ಮತ್ತ ಸ್ವಲ್ಪ ಹೇಳ ಹೇಂಗಣ
ಹೂ ಬಾ ಬಾ ಇಡನ ಬಾ
ಹ್ಮ್
ಬಾ ಒಂದ್ ದಿವ್ಸ ಜಾಗ ನೋಡು ಹೆಂಗ ಹೆಂಗ ಅದ ಹೆಂಗೆಂಗಿಲ್ಲ ನಿನ್ಗೆ ಎಷ್ಟ್ ಜಾಗ ಬೇಕು ಕಷ್ಟಿಲ್ಲ ಅದ್ರೆಲ್ಲಾ ಸೆಡ್ ಗಿಡ್ ಅದು ಪತ್ರಾಸ್ ತಂದು ಹಾಕಂತರ
ಹಲೋ
ಹಲೋ
ಹಲೋ
ಹಾ ಹೇಳ ಹಲೋ ಹಲೋ ಹಲೋ ಹಲೋ
ಹಲೋ
ಹಲೋ
ಹಲೋ
ಕೆಳ್ಸಕತ್ತಾ
ಹಾ ಕೆಲ್ಸಾಕತ್ತಾ ಕೆಲ್ಸಾಕತ್ತಾ
ನೆಟ್ವರ್ಕ್ ಪ್ರಾಬ್ಲಮ್ ಇತ್ತದ ಹ್ಮ್
ಅದು ಬಾ ಒಂದ ದಿಸ ಹ್ಮ. ಬಂದ ಜಾಗ ನೋಡ ಮತ್ತ ಆಮೇಲ ಪತ್ರಾಸ ಅವೆಲ್ಲಾ ತಂದ ಹಾಕಂತ. ಹೌದಾ.
ಹ್ಮ.
ಅದೇ ಬರ್ತನಿ ಪತ್ರಾಸವು ಎಲ್ಲಾ ಹೇಳಿನಿ ಇಲ್ಲಿ ನಮ್ಮ ಯಾವ.
ಹೌದಾ ಅಲ್ಲಿಂದ ಮತ್ತ ಬಾಳ ಲಾಂಗ್ ಆಗತ್ತಲ್ಲ ಬರಾಕ ಇಲ್ಲೇ ಒಂದ ಎಷ್ಟೊಂದು. ತೊ ಒಂದೆಂಟ ಹೋಗಂಗ ಇದಾವ.
ಯ ಇಲ್ಲ ಆವಲ್ಲ ನಮ್ಮ ಮೊದಲ ನಮ್ಮವು ಸ್ವಲ್ಪ ಮನಿಗಂತ ತಂದಿದ್ವಿ ನಾವ್ ಮನಿ ಕಟ್ಟಿಲ್ಲ.
ಹೌದಾ ಇರ್ಲ ಬಿಡ ಮನಿಗ ಸುಮ್ಮನ ಯಾಕ ತರ್ತಿ ಅಲ್ಲಿಂದ ಇಲ್ಲಿ.
ಇಲ್ಲೋ ಮತ್ತೆ ನಮ್ಮ ಎಲ್ಲಿ ಯಾಕ ತಗೊನೆಂದ ನಂದ.
ಹಂಗಂದ ಮತ್ತ ಆಕಡಿಂದ ಇಲ್ಲಿ ಹಾಕೊಂಡ ಬರ್ಬೇಕಂದ್ರ ಗಾಡಿ ಚಾರ್ಜ್.
ಮತ್ತ ಸಾಮಾನ ತರ್ಬೇಕ ಸಾಮಾನಲ್ಲಿ ತರ್ಬೇಕಲ್ಲ ಎಲ್ಲ ಮತ್ತೆ ಬೇಕಾದ ಈಗ
ಹ್ಮ ನೋಡ ನಿನ್ನಷ್ಟ ತರ್ತ ತಗೊಂಬ ಇಲ್ಲ ಇಲ್ಲ ತಗೊಂಡ ಇಲ್ಲ ತಗ ಫಸ್ಟ್ ಜಾಗ ನೋಡ್ಕೊ ಜಾಗ ಬ ತ ಬಂದ ಜಾಗ ನೋಡ್ಕೊ ಎಷ್ಟ ಬೇಕ ಎಷ್ಟ ಇಲ್ಲ ಅಂತ ತಗೊಂಬ ಆಮೇಲೆ. ಆಮೇಲ ಜಾಸ್ತಿ ಕಮ್ಮ ಇತ್ತಂದ ಡಬಲ್ ಡಬಲ್ ಕೆಲ್ಸ ಎದಕ ಮಾಡೋದ.
ಎಷ್ಟ ಜಾಗ ಏನ ಜಾಸ್ತಿ ಬೇಕಾಗಿಲ್ಲ ಒಂದು ಅಕಡೆ ಅಂದ ಹತ್ತು ಪೋಟು ಹತ್ತ ಹತ್ತ. ಪುಟ್ ಬೇಕು ಅನ್ಕೊಳ್ಳಿ.
ಹಂಗಂದ
ಹ್ಮ ಜಾಸ್ತಿ ಜಾಗ ತಗೊಂದ ಏನ್ ಮಾಡ್ತತಿ ಮನಿ ಕಟ್ಟಕೈತಿ ಸುಮ್ ಪಾ
ಅಲ್ಲ ಮತ್ತ ಕೋಳಿಗಳ ಎಲ್ಲ ಇಟ್ಕೋಬೇಕಲ್ಲ ಬಂದಾಗ ಸ್ಟಾಕ್ ಎಲ್ಲಿ ಇಡ್ತಿ ಮತ್ತ.
ಕೋಳಿಗಳಂದ
ಹ್ಮ ಅವ್ರಿಗ ಮತ್ತ ಸ್ಟಾಕ್ ಬೇಕಲ್ಲ ಮತ್ತ ಇಟ್ಕೊಳಕ್ಕ
ಹ್ಮ ಅದನ್ ಬೇಕ ಬಿಡು ಇವಾಗ ಅಲ್ಲಿ ಇರಾಕ ನನ್ಗ ವ್ಯವಸ್ಥೆ ಗಿವಸ್ಥೆ ಹೆಂಗ್ ಮಾಡ್ಬೇಕ.
ಏ ನಮ್ಮ ಇಲ್ಲ ಒಂದ ರೂಮ್ ಕಟ್ಟ ಬಿಡೋಣ ತಗೊ ಅದಕ್ಕೇನ ಆರಾಮ.
ಹು ಕಟ್ಟಿ ಬಿಡೋನ ಇಲ್ಲೊಂದ.
ಹ್ಮ ಅಲ್ಲೇ ಒಂದ ಒಂದ್ ಹತ್ತ ಒಂದ ಎಷ್ಟ ಒಂದ್ ಇಪ್ಪತ್ ಮೂವತ್ತು ಇಟ್ಟಂಗೆಳ್ಳಿ ಎಷ್ಟ ಒಂದ ಆಯ್ತ ಹ ಈಕಡೆ ಒಂದ ಸ್ವಲ್ಪ ಒಂದ ಸಣ್ಣ ರೂಮ್ ಕಟ್ಟೋಷ್ಟ ಎಷ್ಟ ಆಗತ್ತ ಹೇಳ ಒಂದ ಮೂವತ್ತ ಇಟ್ಟಂಗೆಳ್ಳಿ ಆಗತ್ತ.
ಹ್ಮ್ ಹ್ಮ್.
ಹ್ಮ ಆ ತಂದ್ ಬಿಡೋದಪ್ಪ ಅಷ್ಟೊಂದ ಐದ ರೂಪಾಯಿ ಬೆಳ್ತವ ಆಲ ಬ್ಲಾಕ್ ಅಂತ್ ತಂದ ಕಟ್ಕೊಂಡ ಬಿಡಕ್ಕ ಕಡೆ. ಕಡ್ಕಂಬಿಟ್ಟ ಆರಾಮ ಟೆನ್ಷನ್ ಇರಲ್ಲ ಹ್ಮ. ಅಲ್ಲೇ ಇರ್ತೀವ ಅಲ್ಲೇ ಎಲ್ಲ ಯಾರ ಇರಲ್ಲ ರೂಮದಾಗಾನ ಆರಾಮೇಲೆ ಕೋಳಿ ಗಿಳಿ ಎಲ್ಲ ಅಲ್ಲಿ ಸ್ಟಾಕ್ ಇರ್ತಾವಲ್ಲ ಹ್ಮ. ಅಲ್ಲ ಮಾಡ್ಕೊಂಮ ತುಗೋ ಮತ್ತ ಯಾಕ ಹ್ಮ. ಸುಮ್ಮ ಅಲ್ಲಿಂದ ಮ ಮನ ಊರಿಗ ಹೋಗಿ ಊರ್ಲಿಂದ ಮತ್ತೆ ಈ ಕಡೆ ಬರದು. ಎಲ್ಲ ಡಬಲ್ ಡಬಲ್ ಖರ್ಚ ಆಗತ್ತ.
ಹ್ಮ.
ಮತ್ತೆ ಎನಡದಪ್ಪಾ ಇರೋ ಏನಿಲ್ಲ ಏನು. ನಿಂದೇನಡ ಕೆಲ್ಸ.
ಏನ ಅದೇ ಹೊಲ್ದ ಕೆಲ್ಸ ಅದೇ ಇವಾಗೆಲ್ಲ ಆಯ್ತು. ಗದ್ದೆಗೆಲ್ಲ ನೀರ ಬಿಟ್ಟಾರ ಇವಾಗೆಲ್ಲ ಟಿಲ್ಲರ್ ಅದಕ್ಕೆ ಇದ ಹೊಡಕ್ ಹೋಗ್ಬೇಕು. ಬಟ್ಲರ್ ಹಿಟ್ಲರ್
ಹುಂ ಹುಂ
ಹ್ಮ್ ಇವಾಗೆಲ್ಲಾ ಬತ್ತಾಸ್ತಾರಲ್ಲಾ ಅದಕ್ಕೆ ನಾಟ
ಹುಂ ಹುಂ ಹುಂ
ಹುಂ ಅದೇ ನಡದ ಸೀಧನ್ ಇವಾಗ ಹೋಗ್ಬೇಕು
ನ ನಾಳೆ ಗಾಡಿ ತಗೊಂಡ ಹೋಗ್ಬೇಕು ಶಿರವಾರಗ ಶಿರವಾರಗೆ ಹೋಗಕೆಸಿ ನೀವೆಲ್ಲಾ ಟೈ ನಟ್ ಬೋಟ್ ಏನೇನ ಅದಾವಲ್ಲಾ ಸ್ಕ್ವೇರ್ ಗಾಡಿ ಎಲ್ಲಾ ವಿಲ್ ಚೇಂಜ್ ಅದು ಅದೆಲ್ಲಾ ಮಾಡ್ಸಕೊಂಡ ಬರ್ಬೇಕು ಸೆಟ್ಟಿಂಗ್ ಎಲ್ಲ ಸೆಟ್ಟಿಂಗ್ ಮಾಡ್ಸಕೊಂಡ್ ಬರ್ಬೇಕು ಹೋಗ್ಬೇಕ
ಹೌದಾ
ಹುಂ ಅವೆಲ್ಲ ಸ್ಟಾರ್ಟ್ ಆಗ ಜೀಮ್ ಇವಾಗ ಐತೆ ಬೆಳಗ್ಗೆ ಎದ್ದು ಹೋಗ್ಬೇಕ ಇವಾಗ ಬೆಳಗ್ಗೆ ಹೋಗಿ
ಮತ್ತೆ ಬೆಳಗ್ಗೆ ಇವಾಗ ಅಂದ್ರೆ ಈಗ ಈಗ ನಿಮ್ದು ಈಗ ಇದು ಹೊಡಿತ ಗದ್ದೆಗ ಹೊಡಿತರಿ ನೀ ಏನ್
ಗದ್ದೆ ಗದ್ದೆಗೆ ಹೊಡಿಬೇಕು ಗದ್ದೆಗೆ
ಹುಂ ಹುಂ ಎಷ್ಟೇ ಎಕರೆ ಮಾಡಿದ್ದಿ ಗದ್ದೆ ಈಗ
ಅ ನಮ್ದು ಹತ್ತ ಎಕರೆ ಗದ್ದೆ ಇದಾವ
ಹುಂ ಹುಂ
ಬೇರೇವರಿಂದ ಈ ಹತ್ತು ಹದಿನೈದ ಎಕ್ರೆ ಹಾಕೊಂಡಿದ್ದೀವಿ
ಎಷ್ಟೊಂದು ಮಿನಿಮಮ್ ಒಂದ್ ಮೂವತ್ತು ಎಕ್ರೆ ಆದ ಗದ್ದೆ ಅಂದ್ರೆ ಮಾಡಿದ್ದೀವಿ
ಹುಂ
ಹುಂ ಹುಂ ಅಷ್ಟು ಆದ್ರಾಗ ಎಷ್ಟು ತಕ್ಕಂತ್ರಿ ಒಂದ್ ವರ್ಷಕ್ಕ ಒಂದ್ ವರ್ಷದಾಗ ಎಷ್ಟು ಎರಡ್ ಸಲ ಹಚ್ ಬೇಕಾ ಮೂರ್ ಸಲ ಆತ
ಎಡ
ಹುಂ ಹುಂ ಅಂದ್ರೆ ಅದು ರೇಟ್ ಎಷ್ಟ ಇರ್ತದ ಮತ್ತದು
ಇರ್ತ ಅದ ಸೀಸನ್ ಹೆಂಗ ಇರ್ತಂಗ ಮಳೆಗ ಬಂತಂದ್ರ ಐತ ರೇಟ ಡೌನ್ ಆಗಿಬಿಡ್ತ ಒಂದೊಂದ್ಸತಿ ಹದಿನೇಳುನೂರು ಹದಿನೆಂಟುನೂರು ಹತ್ತೊಂಬತ್ತು ಎರಡು ಸಾವಿರ ತಕ್ಕ ಹಓ ಒಂದೊಂದ್ಸತಿ ಐತೆ ಪುರ ಹದಿನೈದುನೂರು ಹದ್ ನಾಕ್ ನೂರು ಹದಿಮೂರ್ ನೂರು ಎಂತೆಂತವರು ಅದಾರ ಪಾ
ಹೌದಾ
ಹುಂ ಹೇಳಕ ಆಗಲರಿ ರೇಟ್ ಆ ಮೂಮೆಂಟ್ ಹೆಂಗಿರ್ತ ಹೆಂಗಿರಲ್ಲ ಅಂತ ಇವಾಗ ಅರ್ಜುನ್ ಅವರ ಬಂದಾರಂದ್ರೆ ಆಯ್ತು ಇವಾಗ ಇನ್ನೊಂದ ಎರಡು ಮೂರ್ ದಿವಸ ತಡ್ಯಿಪ್ಪ ಬರ್ತ ಈನ್ ರೇಟ್ ಎರತಪ್ಪ ತದ ಹಂಗಂತ ಯಾರನ್ನ ಹಾಕಿ ಬಿಟ್ರೆ ಕಿವಿಯಾಗ ಹೌದಪ್ಪಾ ಹಂಗಂತ ನಾವ್ ಅದು ಸ್ವಲ್ಪ ಒಂದು ಐವತ್ತು ರೂಪಾಯಿ ನೂರ್ ರೂಪಾಯಿ ಜಾಸ್ತಿ ಇರತ್ತಂದ್ರ ಅದೇ ಆಸೆ ಇಟ್ಕೊಂಡ್ ಕೂರ್ತೀ ಚಿಲಿ ಆ ಮೂಮೆಂಟ್ ಐ ರೇಟ್ ಪೂರ ಡೌನ್ ಹೋಗಿರ್ತದ ಹದಿನಾರ ನೂರಕ ಹೋಗಿರ್ತ ಹದಿನೈದಕ
ಹೌದೌದು ಹ ಹೌದು
ಹ ಹಂಗಾಗಿ ಬಿಡತ್ತ
ಈಗ ರೈತರದನ್ ಬಾಳ ಕಷ್ಟ ಆಗ್ಯದು ಜೀವನ ಎಲ್ಲಾ ಬರಿ ರೇಟನ್
ಏನ್ ಮಾಡ್ತಿ ಮತ್ ಬಾಳ ಕಷ್ಟ ಆದ ಏನ್ ಮಾಡಕ್ ಆಗಲ್ಲಾ ಯಾರೇಏನ್ ಕೇಳಲ್ಲ ಆಗ್ಯಾರ
ಹ್ಮ್ ಯಾರ್ ಕೇಳ್ತಾರಪ್ಪಾ ಈಗ ಎಲ್ಲಾರು ತ್ತಿನಾಅವ್ರೆ ಆರ್
ಹೂ ನಮ್ಮತರ ಆಯ್ಬಿಟ್ಟಾದ ಏನ್ ಮಾಡ್ತವಿ.
ಹೂ
ನಿಮ್ಮ ಕಡೇನು ಬಾಳ ಯಾವ ಸೀಸನ್ ನಡಕತ್ತ.
ಹ ನಮ್ಮ ಕಡಿ ಏನ್ ಜಾಸ್ತಿ ಇಲ್ಲ ಇಲ್ಲೂ ಬರೀ ಹತ್ತ ಹಾಕಿದ ಇತ್ತಗ ತೊಗರಿ ಹಾಕಿದ್ಯಾ ಇದೇ ಮಾಡದರ ಬರೇ ಜಾಸ್ತಿ ತೇಲಿ ಬತ್ತಾ ಹಾಕಲ್ಲ ಹಾಕ್ತಾರ ನಮ್ಮ ಫ್ರೆಂಡ್ಸ್ ಒಬ್ಬ ಅವರನ್ನ ಮಾಡ್ತಾರ ಹಿಂಗೆ?
ಹ ಹ
ಹೂ ಅಂದ್ರೆ ಅವನು ಜಾಸ್ತಿ ತಿರ್ಗಾಡಲ್ಲ ಮಗ ಬಾಳ ಇದ ಮೈಗಳಾನ
ಹೌದ?
ಹೂ ಅವರ ಅಪ್ಪಾ ಅವರೇ ಮಕ್ಕಳ ಅವರೇ ಎಲ್ಲಾ ತಿರುಗಾಡಿ ಎಲ್ಲಾ ಮಾಡ್ತಾರ.
ಹೂ ಬಾಳ ನೋಡಬೇಕಪ್ಪ ಎಲ್ಲಾ ದಿಗ್ಗದ ಎಣ್ಣೆ ಹೊಡೇಯದ ಗೊಬ್ಬರ ಹಾಕದ
ಹೂ
ಬಾಳ ದಿನದ ಮೇಲ್ ಆಗಬೋದು ಕಂಟಿನ್ಯೂ
ಹೂ ನೀರಿಂದ ನೀರ್ ಎಲ್ಲಿಂದ ಕೊಡ್ತರಿ?
ನಾವು ಮೋಟರ್ ಐತೆ ನಮ್ಮದು ಬೋರ್ವೆಲ್ಲ.
ಹೂ ಹೌದ ಏನ್?
ಹೂ
ಸರಿ ಸರಿ ತೊಗ ನಂದು ಒಂದ್ ಫೋನ್ ಬರಾಕತ್ತ ಆಮೇಲೆ ಹಸ್ತನೆ.
ಹೂ ಸರಿ ಸರಿ
ಹೂ